ಹಲೋ ಹ
ನಾನು ಆರಾಮ್ ಇದ್ದೀನಿ. ಏನ್ ಮಾಡತಿದಿ.
ಏನು ಇಲ್ಲ. ಸ್ವಲ್ಪ್ ಸೋಕಾಶ ಮಾತಾಡ್. ನೀ ಏನ್ ಮಾಡತಿ.
ನಾ ಇಬಿಲ್ಲ ಈಗ್ ಊಟ ಮಾಡ್ಕೊಂಡ್ ಬಂದ ಕುತ್ತಿನಿ.
ಹ್ಮ್ ಊಟ. ಸ್ಲೋ ಮಾತಾಡ. ಇಲ್ಲ ಇಲ್ಲ ಇಲ್ಲೇ ಇದ್ದ ಸ್ವಲ್ಪ್ ಸ್ಲೋ ಮಾತಾಡ.
ಹೊರಗ ಹೊರಗ ಹೋಗ್ಬೇಕು.
ಹ್ಮ್ ಲೆ ಹೊರಗ ಹೋಗ್.
ತಡಿ ಸ್ವಲ್ಪ ಹೊಂಟಿನಿ ಹ್ಮ ಹೊಂಟಿನಿ ಅದ್ಕೆ. ಊಟಾ ಯಾಕ್ ವಲ್ಲೆ ಅಪ್ಪಿ
ಹ್ಮ್ಮ
ಹ್ಮ್ ಹ್ಮ್ ಆಮೇಲ ನಗುವಂತಿ. ನಮ್ಮ ಪಪ್ಪಾ ಫೋನ್ ಮಾಡಾತ್ತಾರ್ ಮಮ್ಮಿ ಫೋನ್ ಮಾಡಾತ್ತಾರ್. ಹೌದ. ನಿಂದು ಹಾ
ಹ್ಮ್ ಅರಾಮ ಅದಾರ್ ಅತ್ತ.
ನಿನ್ನೆ ಅವ್ರ ಮಾಡ ಕತ್ತಿದ್ರು ಕಟ್ ಮಾಡಿದೆ ಆಮೇಲ
ಹು
ಯಾಕ ಊಳಿಲ್
ಹ ಪುಂಡ ಪಲ್ಯ ಸಾರ ಲೆ ಪಾ ನಮ್ ಸೈಡ್ ಪಲ್ಯ ಮಾಡೋದೇ ಇಲ್ಲ ಎಲ್ಲ ಸಾರ ಮಾಡ್ತಾರ.
ಯಾವಾಗ ಯವ್ವಾ.
ಹಾ
ಇಷ್ಟ ಇಷ್ಟ ದಿನ ಎಲ್ಲಾ ಹಿಂದೀನ್ ದಿನದ ಹಾಕೊಂಬಂದಿನಿ ಹ ಮೀನ್ಸ್ ಮಧ್ಯಾಹ್ನದ ಹಾಕೊಂಡ್ ಬಂದೀನಿ. ಇಷ್ಟ ಸಲಾನೂ. ಇವತ್ತ ಏನೋ ಅದು ಮಧ್ಯಾಹ್ನ ದಾಗ್ ಖಾಲಿ ಆಗ್ಯದ ಅಂದ್ಲ ಭಾಗ್ಯ. ಮಜ್ಗಿ ಇದ್ದುವಾ. ಇಲ್ಲ ಯಾಕೊ ತಲೀನು ನುಸ್ಲಿಕ್ಕತದ.
ಹ್ಮ
ಅದಕ್ಕೆ ಬ್ಯಾಡ ಮತ್ತ ಪಿತ್ ಏರ್ತೆತ ನೆತ್ತಿಗ. ಕಾಲರೆ ನೋಸ್ಲ ಕತ ಒಸಣ
ಹ್ಮ್ ನಿಂದು ಮುಗಿತೇನು ಬರೆದು
ಆಯ್ತು
ಲೈನ್ ಹ ಕೊಡ್ರಿ ಬಂಗಾರ ನ ಬಂಗಾರ ನೀ
್ಯಾಾಡ್ರಿ ನನಗ ಅವ್ರಿ ಕೊಡ್ರಿ ಆಕ್ಕೊಡ್ತಾರ ಪಲ್ಲಿ ಶಾಖ ನೀ
ಏ ಅವ ಎಲ್ಲ ಹಾಕ್ಸೋಳರ್ ಅಲ್ಲಿ ಬಿಟ್ರಿ ನೀವು ನೀವ ನೀವ ನೀವ ಕೇಳಾರ್ದ ಮತ್ತ ಯಾರ್ ಕೇಳ್ಬೇಕ ಮುಗಸಿರಂದ ಏನೇ ಎಲ್ಪ್ ಮಾಡ್ಬೇಕ ಸ್ ಬೇಳ್ತಾರಿಗೆ
ಅಯ್ಯೋ ದೇವರೇ ಅದು ಅವ್ವ ನಾ ವಲ್ಲೆ
ಬಡ ದಡ್ರ ದಡ್ರ
ದಾಡ್ರ ಅಂದ್ರೆ
ದಡ್ಡ
ಬಡಾ
ಇ ಪ್ರಮಣ ತಡ ತಡ
ಅಯ್ಯೋ ದೇವ್ರೇ ಸುಳ್ಳು ಹೇಳದ್ರೆ ಹೇಗಿರ್ಬೇಕು ಗೊತ್ತಾ ಸತ್ಯ ತಲೆಮೇಲೆ ಒಡದಾಗೆ ಇರ್ಬೇಕು
ಹ್ಮ
ಹ್ಮ ನನಿಗ್ಯಾಕ
ಯಲ್ಲ ಹೇಳಿಸಕೊಂಡತಿ ಈಗ ಮೂವತ್ತಾರು
ಆಯ್ತಲ್ಲಾ ಇನೊಂದು ಐದು
ಅಯ್ಯ ನಸತ್ನ ಏನ ಐದ ಅಂದ್ರೆೆ ನಕೇ ಅನ್ಕೊಂಡು ನ ಖುಷಿಪಟ್ಟಿದ್ದು ಹ್ಮ್
ಹ್ಮ್ ದಾಶನೆ ಹಡ್ಬಿಟ್ಟು ಕಳ್ಶಲಕ್ಕೆ
ಅಕಿನ್ ತಲೆ ಇಲ್ಲ ಹ ನೀವು ಇಲ್ಲಯೂ ಹ್ಮ ಬುಕನಿಯಡವೋ ಹೇಳು
ಸರ್ವರ್ ಮತ್ತೆ ಕ್ಂಟ್ ಸಕಟದಲ್ಲಾ
ಹ್ಮ್
ಅದು ಒಂದಪಲ್ ಫೋಟೋ ಹೊಡ್ಕೊಂಡಿದಿತ್ತು
ನೀನ್ ನಾನ ಕಳಿಸಿದ್ದಿಲ್ಲ ಬರೇ ಇನ್ಪುಟ್ ಅದು ಔಟ್ಪುಟ್ ಅಲ್ಲ
ಹ್ಮ್ ಆಮೇಲೆ ಕಳಸ್ತೇವಿ ಆ ಆಮೇಲೆ ಕಳಸ್ತೇ ಹ
ಯಾಕ್ ಕಲಸ್ತೇ
ಬೇಡ ಬಿಡು ಆಯ್ತು
ಅಲ್ಲಲ್ಲಿ ಅದಕ್ಕ ಈಗ ಈಗ ಬರ್ದಿಲ್ಲ
ಇಲ್ಲ ಅದ ಕ್ಲೈಂಟ್ ಮತ್ತೆ ಸರ್ವರ್ ಔಟ್ಬಿಟ್ಟ ಕೌಶಲ್ಯಕ್ಕೆಿ ಲಾಸ್ಟ್ನೇದು ಹಿವಂತದ್ದು
ನೀ ಬರ್ದೇನಾ
ಹ್ಮ್
ಹ್ಮ್
ಈ ಕಳಸಂದೆ ಕಳಿಸ್ತೀನವ ಇನ್ನಾದ್ರ ಇಲ್ಲ
ಇಲ್ಲಲ್ಲ ನನ್ಗ್ ಗೊತ್ತಿಲ್ಲ ಈಕಿ ಬರ್ತಾಳ ಇಲ್ಲ
ಹ
ಯಂದ್ರೆ ಇಪ್ಪತ್ ಇಪ್ಪತ್ತು ಬರಿೀತೇವ ಅಂತ ಹೇಳಿದ್ವಲ್ಲ ಅದಕ್ಕ ಎ್ಯಾಪ್ ಮಾಡ್ಕೊಂಡಿವಲ್ಲ ಈಗ ಬರ್ದ ಎಲ್ಲ ಗೊತ್ತಿಲ್ಲ ಒಟ್ಟೆ ಇಲ್ಲಿ ಅದು ಯಾವ್ದಕ್ಕೂನ ಬರ್ದಲ್ಲಕನಾ ಒಬಿಟ
ಹ್ಮ್
ನನ್ ಹ್ಮ ಟ್ವೆಟಿ ಆರಾಮ್ಸೆ ಬರ್ಕೊ ಬಂದಿದನ ಇದು
ಗೆ ಆಗ ಅಲ್ಲ
ಈ ನನ್ಗೂ ಈಗ ಅದೊಂದಮ್ಮ ಇದೊಂದಮ್ ಬರದ ಆಗಲ್ಲ
ಮತ್ತ ಹೊತಾಟೆ ಬರ್ಕೊತ ಹವು
ಹ್ಮ್ ಬಟ್ ಈ ಬರ್ದಿಲ್ಲಕ್ಕ ನಿಂದ್ ದಾ ಬಯತೂಟ ಯಂಗ ಗತ್ತು ಪುಂಡೆ ಪಲ್ಲ ಸಾಂಬಾರ
ಚೆನ್ನಾಗಿತ್ತು ನೀ ಹೇಳಿ ಸುಮ್ಮ ಪಡ್ತಿ ಅದಕ್ ಪಾಪು
ಮಾನ್ಸಕ್ ಮಾಡ್ಕೊಂಡು ಮಾನ್ಸ ಮಾಡ್ ಹೊಂಡ ಬಾನ
ಹ್ಮ ನಿಮ ಸಂಬಂಧ ಪ್ರೇಮನಲ್ಲ ಉಳ್ಳಿಲ್ಲತದಕ್ಕೆ
ಮನ ಗು
ಹ್ಮ್ ಯಾಕ ಹಗ ಮಾಡರ್ತಾಳಕೆ ನಾ ನಕ್ಷತ್ರ ಒಟ್ಟಾಗಿದ್ದೀರಪ್ಪಾ ಅದಕ್ಕೆ ಖುಷಿ ಆತದ ಅದಕ್ಕ ಹ
ನ ಅಣ್ಣಕ್ ಫೋನ್ ಮಾಡಿದ್ದೇನೆ ಎಲ್ಲಿಗ ಹ್ಮ್ ಈ ಮರ್ತ ಅಂದ್ರ ಏ ನಂಬರು
ನಿಂ ಹೇಳ ಕಳ್ಸ್ಕಲ್ಲಿ ಅವಾಗೆ
ಇಲ್ಲ ನಾ ಎಲ್ಲಿ ಬಂದಿದ್ದನೆ
ಹಾ ಇಲ್ಲ ಐತೆನವಾ
ನಿನ್ನೆ ಇವತ್ತ
ನ ಗ ಉಊಟು ಕದ ಕೇ ಹ ಏನಾದರು ಮಾಡ ಗೊತ್ತಿಲ್ಲ ಅಲಾ ಮೇಡಮ್ ಅಲ್ಲಿನಾ ಅಂಟಿ ಅಂದ್ರು ಅರಿ ಗತ್ತಿದ್ರು ನಿ ರಜ ರಲ್ಲ ಇಲ್ಲಾಟಿ ಆಗಿರ ಆ ಈ ಬ ಇನ್ನೊಂದ್ಲ ಬರ ಮತಿ ಅಪ್ಲಿಕೇಶನ್ ಹಾಕ ವ ಪಸ್ಟ್ ನಿಮ್ಗೆ ತಗೋತಾರಾ ಅಪ್ಲಿಕೇಶನ್ ಹಾಕ್ದ್ಮೇಲೆ ನೀವು ಇಲ್ಲಿ ಬ್ಯಾಕ್ ತಗೊಂಡ್ ಬರ್ಬೇಕು ಹಲ್ಲಿ ತಕಾಯಿ ಬ್ಯಾಗ ಹ್ಮ್ ಊಟಕ್ಕೂ ತಕಾಯಿ ಹೇಳ್ತಾರೆ ಪಾಪ ಹುಡುಗಗೆ ಅ ಮುಖ ಸೊಪ್ಪ ಮಾಡ್ಬಿಡತು
ಹ್ಮ ಮಾತ್ತ
ಹ್ಮ್ ಅಂದೊಂದ ಅಂಟ ನನ್ ಕೊಂಡ ನೋಡತಾರ ನಿಮ್ ಬಾಗ್ಯ ಆಗಿರಲ್ಲ ಯತಂದ್ರ ಇಲ್ಲಂಟಿ ಆಗಿಲ್ಲ ನಾನ ಅವ್ರ ಕನ ಹೇಬಿಡುವ ಬ್ಯಾಕ್ ತಗ್ ಬರ್ಬೇಡ ಅಂತಂದ ನೋಡಲ್ಲ ಮನ್ಸಿಗೆ ಮಾಡ್ತಾರ ಅವರು ಹ ಹೇಳ ಪೆ
ಹ್ಮ
ನಾನ್ ಅನ್ಬೇಕು ಅಂತಿದೆ ಅಂಟಿಗೆ ಅಂಟ ಅಪ್ಲಿಕೇಶನ್ ಹಾಕದ್ರು ಆತದ ಇಲ್ಲ ನೆಗೆಟಿವ್ ಮಾತಾಡ್ತಾಡ್ರಿ ತನಿಗೆ ಮತ್ತ ಇ ಬಿಡ ಕಲದು ಟು ಕಪಡ ಬ
ಹ್ಮ್ ಅವರು ಇಷ್ಟ
ಹಾಕ್ತಾಲ್ ಅನಾಕುತ್ತ ಏನ್ ಮಾಡ್ತಳ ಏನ.
ಬಿಡಂಟ್ಲೇನೆ ದತ್ತನನ ಹಾಕ್ನಂದನ.
ಹ್ಮ್ ಬಿಟ್ಟಾರಾಂತೆ ಬಿಟರ ಇವ.
ಇಲ್ಲಂದ್ರ ಇಲ್ಲ.
ಬಿಟ್ಟಾರ ತಂದವ ಗೌರಿ.
ಹ್ಮ್ ಈಕ ಅಶ್ . ಬಟ್ ಅಶಿನ ಅಲ್ಲೇ ಇರೋದ ಪಾಡ್ ಅನ್ಸತ್ ನಂಗ.
ಹೈ ಬೇಡವಾ.
ಇಲಯಂಗೈತ್ ಫೆ ಪೆಲ್ಲ. ಅಕಿ ಒಮ್ಮಿಗೆ ಅಡ್ಜಸ್ಟ್ ಆಗು ಏನ್ ಮಾಡ್ತಳೋ ಏನೋ.
ಕೆಂತ ರೂಮಿಗ್ ಹೋಗ್ತಾರೇನು.
ಹ್ಮ್ ಆಕಿ ಕುಂದ್ರುಸ್ತಾರೇನೋ ಒಬ್ಬಕಿಗೆ ಇಲ್ ಅನುಸ್ತಾದ.
ಇಲ್ಲಾನ ಹಂಗ ಫೋನ್ ಫರ್ಸ್ಟ್ಗ್ ಫಸ್ಟಿಗೆ ಹಂಗ ಇರೋದು ಆಮೇ ನಂಬಲೆ ತಾಕೊಂಡ್ ಬರೋದು.
ಹ್ಮ್.
ಆತರನ. ಅಷ್ಟಿಗೆ ಗೀರೂಲಿ ಹಾಕೆಬಿಟ್ಟು ಯಲಾ ಎಲ್ಲ ಹಾಕ್ಬಿಟ್ರಿ . ಅಲ್ಲ ಆಮೇಲೆ ಯಾರು ಗೊತ್ತೆ ಆಗಂಗಿಲ್ಲ. ಕಟ್ಟಿತಲ್ಲ ಅಂದಾಗ ಎದಕ್ ಮಾಡ್ಬೇಕಕ್ ಕರ್ವಾರ. .
ಅಯ್ಯೋ ಶಿವ. ಮನೀಗ್ ಯಾವಗ್ ಹೋತೀನಿ ನಮ್ಮ ಕಡೆ ಬೇಸ.
ಹ್ಮ್.
. ಕವಿ ಮದಗತ್ತು
ಟೈಮ್ ಮುಕಿಬೇಕತ್ತಾ.
ಕವಿ ಮದುವೆ ಬೈದರು.
ನಾನು ಬರದು ಡೌಟ್ ಹಕಿ ಮದಿಗೆ.
ನಿಮ್ಮನ್ಯಾಗು ಬೈತಾರೇನು.
ನಮ್ನನ್ಯಾಗ ಬೈಯಾಕತ್ತ ನಮ್ ಕಾಕಾ ಅ ನಮ್ ಅಂಟಿ ಬಯತಾರ ನಮ್ ಕಾಕಾ ನಮ್ ಅಂಟಿ ಬಿಡಲ್ಲ.
ಹ್ಮ್.
ನಮ್ ಕಕ್ಕ ಅವಾಗ ಯಾವ ಎಕ್ಸಾಮ್ ದಿನಾನೆ ಫೋನ್ ಹಚ್ಚಿದ್ರೆ ಗೊತ್ತ. ಹ್ಮ್ಮ್ ಯವಾಗ ಮುಗಿತಾದ್ ಜಲ್ದಿ ಬಾ ಊರಿಗೆ ತಂದ್ರ ಎಷ್ಟು ಸಲ ಫೋನ್ ಬಬೇಟ ಎಷ್ಟು ಎಟ್ ಲೇಟ್ ಅದೆಲ್ಲ ತಲತೀರಾ. ಫ್ರೆಂಡ್ಸ್ ತರ ಬ್ರೋ ಅವರು ಫ್ರೆಂಡ್ಸ್ ತರ.
ಇಏನಂದ ನಿನ್ ಬಗ್ಗೆ ಗೊತ್ತಲ್ವರಿ.
ಹೇ ಅವ್ರು ಕಾಜಿ ಮಾಡ್ತಾರ ನಿಮಿನಂಗ. ಇಲ್ಲಿ ಗಂಗಿರಲಾ ಅಲ್ಲಿ ಸುಪ್ಪು ಸಮಾಧಾನ.
ಹ್ಮ್ ಗೊತ್ತದೆ ಹೇಳು ಬಟ್ ನಾಮ್ಮನೆಗ್ ಇಲ್ಲಿಗಿಂತ ಆತ . .
ಅದು ನಮ್ಮ್ ಮನೆಗ್ ಅದು ಅಲ್ಲಿ ಓದಾಕರಿ ಇಂಸ್ವಲ್ಪ ಸ್ವಲ್ಪ ಸೂಕ್ಷ್ಮ ಇಡ್ಬೇಕಲ್ಲ.
ಬೆರೆದರಾವ್ ಸ್ವಲ್ಪ ಎಷ್ಟ ಅಲ್ಲಿ ಏನ್ರ ಅನ್ಕೊತಾರ ಅಂತ. ಹ್ಮ .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
ಹ್ಮ್ ನಿಮ್ ಅಣ್ಣ ಪಾರ್ಟಿ ಕೊಡುಸ್ತಾನ್ ಅಂತೇ.
ನಿನುಬಾ.
ಎಲ್ಲರು.
ಹಾ .
ಬರ್ತ್ಡೇದು .
ಅವ್ನ್ ಬರ್ತಡೆ ಯಾರ್ ಮಾಡೋರಂತೆ.
ಮಾಡಿಲ್ಲ ದರ್ಶನದಕ್ಕೆ ಹೋಗಿರಲ್ಲ. ಅಂತಿರ್ಬೇಕ ಇನ್ನ ಅಂದಿಲ್ಲ ಅದು ಅಂದಿಲ್ಲ ಒಟ್ಟ. ಯಾಕ ನಾ ಕರ್ಕೊಂಡ್ ಹೋಗ್ತೀನಿ ನಿನ್ಗೇನಯ್ತುಂದು ನನಗೆ ನನಗೆ ವಾಪಸ್. ನಾನು ಅದನ್ನೆಕ್ಕೆ ನನಗ ಇಲ್ಲ ಅವ್ರಗಲ್ ತರ್ತೇನೆಂತ. ನಾನು ಒಲ್ಲೆ ಅವರು ಬೇಡ ಅಂತಂದೆ. ನನಗ್ ಕರ್ಕೊ ಹೆಂಗಾರ.
ಹ
ಅವ್ರಿಗೆ ಎಲ್ಲರಿಗೂ ಕೊಡುಸ್ಥನ ಯಾರು ಹೋಕ್ತಾರ.
ಇಲ್ಲಿ ಯಾರ ಕಲ್ಮರಿಕಿನೆ.
ಚೆನ್ನಾಗಿ ಮಾತಾಡಕತ್ತಿ ಮಾತಾಡು ನೀ ಸಂಪು.
ನಂದೇ ಪರಾತದಲ್ಲಿ ಹ್ಮ್
ಇ
ಹ